ಭೂಮಿಕಾ ಅವ್ರೆ ಏನ್ ಮಾಡ್ತಿದ್ದೀರಾ
ನಾು ಆರಾಮ ಕುೂತ್ಕೊಂಡಿದ್ದೀನಿ
ಹೌದಾ
ಕಾಲೆ ಮಾಡಿಲ್ಲ ಸುನೀತಾ ಅವರು ಮನಸ್ಸವರು
ತುಂಬಾ ದಿನ ಆಯ್ತಲ್ಲಾ
ಹೌದ್ರರಿ ಯಾಕ್ರೀ ನಮ್ಮೇಲ್ ಬೇಜಾರ
ತುಂಬಾ ಬೇಜಾರ್ ನೀ ನೀವು ಸರಿಯಾಗಿ ಮಾತಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ಅದಕಕ್ಕೆ ನಿಮೇಲ್ ಬೇಜ ಮಾಡಿಲ್ಲ ಮೇಡಮ್ ತುಂಬಾ ಅಲ್ಲ ನೀವು ಮತ್ತೆ ಸೋ ಮಾಡ್ತೀನಿ ಅಂದ್ರು ಏನು ರೆಸ್ಪಾನ್ಸ್ ಮಾಡಲ್ಲ್ದಾಗ
ಒಂಚೂರು ಪ್ರಾಬ್ಲಮ್ ಆಗಿತ್ತು ಮನ್ಸು ಸರಿ ಇರ್ಲಿಲ್ಲ ಮೇಡಮ್ ಬೇಜಾರ್ ಮಾಡ್ಕೋಬೇು
ಅಲ
ಅಯ ಇನ್ ಮಾರ ಪರ್ಫೆಕ್ಟ್ ಆಗ್ತನ್ ಬಿಡಿ ಮೇಡ ಹೌದು
ಹ್ಮ ಹಾ ಬತ್ತು ಬತ್ತ ನ
ಹ ಹಗೆ ಮೇಡಮ್ ಈಗ ಯಾಕೋ ಆನ್ಲೈನ್ಿಗೆ ಬರ್ಬೇಕು ಅನಿಸತು ಬಂದೆ ಶೋಭಾ ಅನ್ನೋ ಯಾರೋ ಒಬ್ಬರು ಕಲ್ ಮಾಡ್ರು ಮೇಡಮ್ ನಂಗೆ ಈಗ
ಹ್ಮ
ಹ ಅವ್ರು ತುಂಬಾ ಚೆನ್ನಾಗ್ ಮಾತ್ ಮಾತಾಡಿದ್ರು ಖುಷಿ ಆಯ್ತು ಮನಸ್ಸುನ್ನೋರುೊಬ್ರು ಮಾಡಿದ್ರು ಇವತ್ತಬ್ರು ಜೊತೆ ಮಾತ ಮಾತಾಡಿದೀನಿ ಮೇಡಮ್
ಹೌದಾ ನಾನು ಸೇರ್ ಮೂರಾ
ಹ ನೀವು ಸೇರ್ ಮೂರನೇರು ನೀಮ್ ಜೊತೆ ಖುಷಿಯಿಂದ ಮಾತಾಡ್ತೀನಿ ಅವ್ರ ಏನೇ ಎಗ್ರೆಸ್ ಮಾಡಿದ್ರಂತೆ ಮ ಮಳಿಗೆ ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ನನ್ ಮಗಳು ಯಾರು ಮಾಡ್ಲ ಒಪ್ಪಲ್ಲ ಅಂತದ್ ಒಪ್ಪಟ್ಲು ನನ್ ಮಗಳು ಅಂತ ಹೇಳ್ತಾರೆ ಇದ್ರರು ಅವರು ಶೋಭಾ ಅವರು
ಹೌದಾ ಹಾ ಹಾ ಹ
ಹೌದಾ ನಾನ್ ಅದ ಮಕ್ಳು ಮೇಡಮ್ ಈಗ ಟೀ ಕಸ್ಕೊಟ್ಟಿದ್ದೀನಿ ಟ್ಯೂಷನ್ಿಗೆ ಕಳಿಸಬೇಕು ನೀವು
ಹ್ಮ್ ನನ್ ಮಗ ಒಬ್ಬ
ಹಾ ದೊಡ್ಡನಾ ಹಾಂ
ಹ್ಮ್
ಈಗ ಕಳಿಸಬೇಕು ಮೇಡಮ್ ನಾನನು
ಹ್ಮ ಹ್ಮ ಹ್ಮ್ ಏನ್ ಸ್ನಾಕ್ಸ್ ಮಾಡೀರಮ್ಮ
ಮಕ್ಳಿಗೆ ಸ್ನಾಯಕ್ಸ್ ಏನು ಮಾಡಿಲ್ಲ ಮೇಡಮ್ ನಾನಂತೂ ಬಾಳ ಸೋಂಬ್ಯರ ಆಗಬಿಟ್ಟಿದೀನಿ
ಮಕ್ಳ ನೀಟ ನೋಡ್ಕಲ್ರಿ ಬಫಸ್ಟು ಸ್ಕೂಲಿಂದ ಬರ್ತಾರಾ ಬಂದ ತಕ್ಷಣ ಅವಕೂಪ ಹ ಸತ ಬಂದಿರ್ತ ಹತವಾ
ಹ್ಮ್
ಮಕ್ಕಳು ನೋಡ್ರಿ ಗಂಡ ಆಮೇಲೆ ಆಮೇಲೆ ಮಿಕ್ಕಿದವರೆಲ್ಲ ಸ್ಟ್ ಪ್ರಿಫನ್ಸ್ ಮಕ್ಳ
ಓಕೆ ಮೇಡಮ್ ಓಕೆ ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕ ಆಾಗುತ್ತಾ
ಹ್ಮ
ಕೇಳಬೇಕಂತಲ್ಲ ಹಾಂ
ಎಲ್ಲಿಗ್ ಪ್ರಯಣ ನಾಳೆ ಎಲ್ಲಾದ್ ಹೋಗ್ತಿದ್ದೀರಾ
ಹ್ಮ ಟೆಂಪಲ್ ಇಲ್ಲ ಮೇಡಮ್ ಎಲ್ಲೂ ಹೋಗ್ತಾ ಇಲ್ಲ ಆರಾಮಾಗಿರ್ತೀನಿ ಏನ್ ಮಾಡಿದ್ರಿ ಇವತ್ತು ಟಿಫನ್ಿಗೆ ಏನ್ ಮಾಡಿದ್ರಿ ನೀವು
ಮತ್ತೆ ದ್ಸತಿ ಮಾಡ್ದಾಗಏನಾವ ಅಜಯ ಟೆಂಪಲ್ಗೆ ಹೋಗ್ತವಿ ನೆಸ್ಟ್ ವೀಕ್ ಇರಲ್ಲಾರಲ್ಲ ಅದು
ಹೌದಾ ಅವ್ರರು ಕರ್ಕೊಂಡ್ ಹೋಗದ್ರೆ ಹೋಗ್ತೀನಿ ಹ್ಮ್ ಅವರು ಕರ್ಕೊಂಡ್ ಹೋದ್ರೆ ಹೋಗದ ಹ್ಮ್ ಹ್ಮ್
ಮತ್ತೆ ಮೇಡಮ್ ನಿಮ್ಗೆಲ್ಲ ಪೇಮೆಂಟ್ ಬಂತು ಮೇಡಮ್ ಇದರಲ್ಲಿ
ಮೇಡಮ್ ಪೇಮೆಂಟು ಆಗಿದೆ ನಾನು ಐದೇ ಸರ್ ಮಾತಾಡಿದ್ದ ಅದು ಹಂಗಾಗಿ ಐದ್ರದ ಬಂದಿದೆ ಅಷ್ಟೇ ಮೇಡಮ್
ಹೌದಾ ಗುಡ್ ಪರ್ಫ್ಮೆನ್ಸ್
ಏನಿಲ್ಲ ಮೇಡಮ್ ಒಂದ ಒಂದು್ ವಾರ ನಾನ ಆಪಿಗೆ ಬಂದಿಲ್ಲ ಬಂದಿದ್ರೆ ಚೆನ್ನಾಗೇನು ಇಷ್ಟ ಲೈಕ್ ಮಾಡ್ತಾ ಇದ್ದೆ ನಾನು
ಹಾ
ಹ್ಮ್ ಹ್ಮ್ ಏನನ ಫೀಲಿಂಗ್ಸ್ ಹೌದಾ ಹೆಂಗೆ ಮೇಡಮ್ ಇ ವೀಕ್ಲಿ ಕೊಡ್ತಾರಾ ಟಾಸ್ಕ್ು ಹೌದಾ ಮತ್ತೆ ಇದಾದ್ಮೇಲೆ ಅತ್ತಾದ್ಮೇಲೆ ಮತ್ತೇನ್ ಕೊಡ್ತಾರೆ ಮೇಡಮ್ ಮತ್ತ
ಮೇಡಮ್ ನಾನು ಹೊತ್ತಾಗ ಜಾಯ್ನ್ ಆಗಿರೋದು ನನಗೂ ಏನೋ ಅಷ್ಟೊಂದು ಬಂದು ನನ್ ಫ್ರೆಂಡ್ ಒಬ್ಳ ಇದಫರ್ ಮಾಡಿದ್ನು ಬಟ್ ಟಾಸ್ಕ್ ಬಂದಂಗ ಬಂದಂಗಗೆ ಮಾತಾಡ್ತೀವಿಿನ್ ಅಷ್ಟೇ ನೆಕ್ಸ್ಟ್ ಷ್ಟ ಏನ್ ಕೊಡ್ತಾರ ಗೊತ್ತಿಲ್ಲ ಮೇಡಮ್ ನನ್ ಹ
ತುಂಬಾ ಇಷ್ಟ ಆಯ್ತು ಹೆಣ್ಮಕ್ಳು ಪ್ರಾಬ್ಲಮ್ಸ್ ಎಲ್ಲಾ ಇರ್ತವೆ ಖುಷಿಯಿಂದ ಮಾತಾಡರು
ಹೌದು ಹೌದು ಮನೇಲ್ಲೇ ಕುತ್ಕೊಂಡುಲ್ಲಿರೋಗೆ ಎಷ್ಟೋ ಈ ಬೆಂಗಡಗ ಇರೀ ಬಿಸ್ರ್ಕೊಂಡು ನೀರ್ ಕೊಟ್ಟಂಗ ಆಗುತ್ತೆ
ಹೌದೌದು ಮೇಡಮ್ ಚೆನ್ನಾಗಿ ಇಷ್ಟ ಆಯ್ತು ಮೇಡಮ್ ನನಗೆ ತುಂಬಾ ಇಷ್ಟ ಆಯತು ಯಾಕೆಂದ್ರೆ ನಾವು ಏನ ಇದಂತರ ಅಲ್ಲ ಅಲ್ವಾ
ಹೌದು
ಯಾರು ಹತ್ತು ರೂಪಾಯಿ ಕೊಡಲ್ವ ಅಲ್ವಾ ನಮಗನು ಹ್ಮ್ ಹ್ಮ್ ಹಾಗಾಗಿ ನಮ ಸಿಸ್ಟರ್ ಒಬ್ಬರಿಗೆ ಮಾಡ್ಕೊಟ್ಟಿದ್ದೆ ಮೇಡಮ್ ಅವ್ರ್ದ ಯಾಕೋ ವರ್ಕ್ಹೇ ಆಗ್ತಿಲ್ಲ
ನೀ ಮಾಡ ಸರಿಯ ಮಾಡ್ಕೊಟ್ಟರ ಅದಕ್ಕೆ
ಹಾ ಹೌದೌದು ಹ್ಮ್ ಅದೇನ ಬೇರೆ ಏನಾದ್ರು ಮಾಡಿಸ್ಬೇಕೇನ ಯಾರಿಗಾದ್ರು ಹೇಳಿ
ಹ್ಮ
ಏನಾದ್ರು ಮಾಡಿಸ್ಬೇಕೇನ ಅಲ್ವಾ ಮೇಡಮ್
ಇಲ್ಲ ಅಷ್ಟೆಲ್ಲ ಫ್ರೆಂಡ್ ಕೇಳಿ ನೋಡ್ತೀನಿ ತಡ್ರಿ ಮೇಡಮ್
ಮೇಡ್ ಮತ್ತೆ ಮೇಡಮ್ ಸಾಂಬಾರ್ ಏನ್ ಮಾಡಿದೀರಾ
ಸಾಂಬಾರ್
ಮೊನ್ನೆ ಮೀನ್ ಮೀನು ಮೀನು ಅಂದಾಗ ನೆನೆಸ್ಕೊಂಡ ಇವತ್ತ ಯಾರು ಇಲ್ ಮುಸ್ಲಿಮ್ಸ್ ನಮ್ಮ ಮನೆ ಎದ್ರಗ್ ಮೀನ್ ತೊಳಿತಾ ಇದ್ರು
ನನಗ್ ಮಾಡಕೆಲ್ಲ ಬರಲ್ಲ ಮೇಡಮ್ ಮಾಡ್ಕೊಟ್ರೆ ತಿಂತೀನಿ
ಹಾ
ಮಾಡಾಕೊಟ್ರೆ ತಿಂತೀನಿ ಮಾಡಕ್
ಹೌದಾ ಹ್ಮ್ ನನಿಗೂ ಇಷ್ಟ ಮೇಡಮ್ ಫಿಶ್ ಅಂತಂದ್ರೆ ಅವರು ಶೋಭಾ ಮತ್ತೆ ಮಾನಸ ಅವರೆಲ್ಲ ಎಲ್ಲಾದರೂ ಒನ್ಗ ಒಂದು ಡೇ ಎಲ್ಲಾದರೂ ಹೊರ್ಗಡೆ ಹೋಗ್ ಬರೋಣ ಅಂತ ಅಂತಿದ್ರು ಆ ಅದಕ್ಕೆ ಎಲ್ಲರೂ ಜಾಯನ್ ಆಗ್ಬೇಕಲ್ವಾ ನಾನು ಸರಿಯಾಗಿ ಬಂದಿಲ್ಲ ನೋಡೋಣ ಅಂತ ಹೇಳಿದೆ
ಹಾ ಹಾ ಹಾ
ಹ್ಮ್
ಹೌದ ಹ್ಮ್ ಮತ್ತೆನು ಸಮಾಚಾರ
ಹೇಳಿ ಮೇಡಮ್ ಮಳೆ ಹೇಗಿದೆ ಮೇಡಮ್ ನಿಮ್ ಕಡೆ ಮಳೆ ಇಲ್ವಾ ನಮ್ ಕಡೆ ಮಳೆ ಆಯ್ತು ಮೇಡಮ್ ಚೆನ್ನಾಗಿ
ಹ್ಮ ಹ ಹಾ ಹ
ಮತ್ತೆ ಮೇಡಮ್
ಹೇಳ್ಬೇಕು
ಹ್ಮ್ ನೀ ನೀವೇ ಹೇಳ್ಬೇಕಲ್ಲ
ಹ್ಮ ಏನ್ ನಮ್ದ ಏನಿಲ್ಲ ಮೇಡಮ್ ನೀವ್ ಹೇಳಿದ್ರೆ ಕೇಳ್ತೀವಿ
ಹೇಳ್ಬೇಕುರೀ ಎಲ್ಲಾ ಎಲ್ಲಾರೂ ಎಲ್ಲಾರ್ದು ಇರ್ಬೇಕು ಇರ್ಬೇಕಲ್ಲ
ಹೌದು ಮತ್ತೆ ಹು ಹೋದ ಮೇಡಮ್ ಒಬ್ಬಳೇ
ಹ್ಮ್ ಸಂಜೆಗೆ ಸ್ನ ಅಡಿಗೆ
ಅಡುಗೆ ಏನ್ ಮಾಡ್ಬೇಕಪ್ಪಾ ಅದೇ ತಲೆ ಕೆಟ್ಟೋಗುತ್ತೆ ಅಡ್ಗೆ ಮಾಡೋದೇ
ಹೌದು ಮೇಡಮ್ ನನಿಗೂ ಅದೇ
ಚಪಾತಿ ಮಾಡಿ ಏನಾರು ಪಲ್ಯ ಮಾಡ್ಬೇಕು
ಹ್ಮ್ ನನಗೂ ತುಂಬಾ ಇಷ್ಟ ಮೇಡಮ್ ಚಪಾತಿ ಪೂರಿ ಇಡ್ಲಿ ದೋಸೆ
ಈ ತರ ಎಲ್ಲಾ ಇಷ್ಟ ಮೇಡಮ್ ಮಾಡೇ ಇಲ್ಲ ನಮ್ಮ್ ಮನೆಗೆ ಇಡ್ಲಿ ದೋಸೆ ಪಡ್ಡು ಮಾಡೇ ಇಲ್ಲ ತುಂಬಾ ದಿವಸ ಆಗ್ಬಿಡ್ತು ಹ್ಮ್ ನೀವು ಡೈಲಿ ಮಾಡ್ತೀರಾ ಡೈಲಿ ಒಂದೊಂತರ
ಏ ಮಾಮೂಲಿ ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು ಕುಳಿಯೋಗ್ರೆ ಇಡ್ಲಿ ಇಡ್ಲಿ ಮಾಡಲ್ಲ ದೋಸೆ
ದೋಸೆ ದೋಸೆ ಮಾಡ್ರಿ ಚೆನ್ನಾಗಿರುತ್ತೆ ದೋಸೆ ದೋಸೆಗೆಲ್ಲ ನಾನ್ ವೆಜ್ ಇರ್ಬೇಕು ಮಟನ್ ಚಿ ಮಟನ್ ಸಾಂಬಾರ್ ಇರ್ಬೇಕು ಸರ್
ಹೌದಾ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಬೋ
ಹ್ಮ್ ಹ್ಮ್ ಅಲ್ಲ ಅದಕ್ಕೆ ಕಾಂಬಿನೇಷನ್ ಅದೇ ಇರ್ಬೇಕುಂಗಂದ್ರೆ ಚೆನ್ನಾಗಿರುತ್ತೆ ಮನಗೂ ಮೇಡಮ್ ಮೊನ್ನೆ ದೋಸೆ ತಿನ್ನಂಗಾಗಿ ನನ್ ಫ್ರೆಂಡ್ ನಾನು ಹೋಗಿ ತಿ ಮ
ಹ್ಮ
ಹೋಟ್ಲಲ್ ತಿನ್ ಅ್ರ ಒಂದ ಮತ್ತೆ ತಿನ್ನದು ಬಟ್ ಇಷ್ಟ
ಹ್ಮ್ ಏ ಹೋಟ್ಲಗೆ ಬಾಳ ಎಣ್ಣೆ ಹಾಕಿರ್ತಾರ
ಹೋಟ್ಲಲ್ ಬಾಳ ಎಣ್ಣ ಹಾಕಿರ್ತಾರೆ ಮತ್ತೆ ಯಾಕಲ್ಲ ಯಕೆ ಆಗ್ಲಿಲ್ಲ ಅಲ್ಲಿ ನನಗ ಇಷ್ಟನೂ ಆಗ್ಲಿಲ್ಲ ಅದು
ಎಲ್ಲಾದ್ರೂ ಗೊಜ್ಜು ಮುದ್ದೆ ಉಂಡ್ರು ಬೇಡ ಅನ್ಸ್ಬಿಡ್ತಲ್ ಓದಿ ತಿಂದಿ
ಜಕ್ಕೇ
ಯಾಕೆಂದ್ರೆ ಫುಲ್ಲು ಅವತ್ತು ಹೋಟ್ಲಲ್ ತಿನ್ ಬಂದು ಹೊಟ್ಟೆ ಎಲ್ಲ ಉರಿ ಮೇಡಮ್ ನಂಗೆ ಹ್ಮ್ ಹೌದು
ಮತ್ತೇನ್ ಮೇಡಮ್ ಏನು ಹ್ಮ ಚಾ ನಮ್ ಫ್ರೆಂಡು ಒಬ್ಬ ಚಾ ಐಲ್ ಬ ಅಲೋ ಫ್ರೆಂಡ್ ಫ್ಯಾಷನ್ ಊಟಿ ಯಾಕ ಬಂದೆ
ಏ ಅವ್ರ ಹೆಸರು
ಶೋಭಾ ಅಂತ ಹೇಳಿ
ಹೌದಾ ಶೋಭಾ ಅಂತ ನ ಅವಳ ನೇಮು
ಹ್ಮ್ ಹೌ ಹ್ಮ
ಫ್ಯಾಷನ್ ಐ ಟಿ ಅಂದ್ರೆ ಯಾವ್ ತರ ಇದೆ
ಫ್ಯಾಷನ್ ಅಂದ್ರೆ ಅದೇ ಬೆಗ್ ಬಟಮ್ ಸ್ಲೀವು
ಹ್ಮ ಹೌದಾ ನಿಮ್ಮಿನಗು ಬಂದಿರುತ್ತೆ ಹ ಮತ್ತೆ ಮೇಡಮ್
ಏನಿಲ್ಲ ಹೇಳ್ಬೇಕು
ಮೇಡಮ್ ನೀವು ಯಾವ್ತರ ಸೀರೆ ಉಡಕ್ ಇಷ್ಟನೋ ಡ್ರೆಸ್ ಹಾಕಕ್ ಇಷ್ಟನೋ
ಹ ಹೌ
ಮೇಡಮ್ ನೀವು ಮಾತಾಡ್ತಾ ಇಲ್ಲ ಹ್ಮ ಹಲೋ ಹಲೋ ಹಲೋ ಮೇಡಮ್ ಸುನೀತಾ ಮೇಡಮ್ ನಿಮಗ್ ಸ್ಯಾರಿ ಇಷ್ಟನಾ ಡ್ರೆಸ್ ಇಷ್ಟನಾ ಮೇಡಮ್